ಹಲೋ
ಅರಾಮದಿ
ಹ್ಮ ಆರಾಮು. ನೀ ಆರಾಮ?
ನಾನು ಆರಾಮ್, ಏನ್ ಮಾಡಾಕತಿ?
ಏನಿಲ್ಲ, ತಲಿ ಬಾಚ್ಕೊಳತ್ತಿದೆ.
ಹೌದಾ! ಇವಾಗ ಎಕ್ಸಾ ತ್ತ ಮುಗೀಶ್ ಬಂದ್ ಕುಂತಿನ್.
ಯಾವ್ದೈತಿ ಎಕ್ಸಾಮ್?
ಇದು, ಟಿಒಸಿ ಲೆ ಸೆಮ್ ಎಕ್ಸಾಮ ನಡ್ದಾವ್.
ಈ ಟಿಒಸಿ ಇವಾಗ ಇವಾಗಿತ್ತ ನಿಮ್ದ....?
ಹ್ಮ್
ಹೆಂಗಯ್ತು?
ಅವ್ವಾ.. ಎಲ್ಲಾ ನೋಡ್ಕೊಂಡ್ ಯಾವ್ಯಾವ್ ಕಾನ್ಸೆಪ್ಟ್ ಕೊಟ್ಟಿದ್ರು ಸರ್ ಅವೇ ಬಂದಾವ.
ಅದೇ ಪ್ರೊಬ್ಲಮೆಟಿಕ್ ಇತ್ತಿಲ್ಲಾ? ಸ ಹಿಂಗ ಏನಾವು ಏ ಏ ಅದು ನಮ್ಗ ಹೇಳಿದ್ದೇ ಇಲ್ಲ ಆದ್ರೂ, ಅದೇ ಮಸ್ತ್ ಆಗಿತ್ತು ನಮ್ದ ಎಲ್ಲಾರ್ದು
ಹ್ಮ ನಮ್ಗೂ ಹೇಳಿಲ್ಲ ಎಲ್ಲಾ ನೋಡ್ಕೊಂಡೋಗ್ಯಾವ್ ಒಳೆ ಎರಡ್ ಮಾರ್ಕ್ಸ್ಗೆ ಕೊಟೂರ್ಕಿಸಲ ಕೊಟ್ಟಾರು ಅದನ್ನ ಎಲ್ಲ ಎಂಟ
ಹಾ ಹಂಗೆ ಮಾಡ್ತಾರ ಅವರು ಅದನ್ನೇ ಸ್ಟೆಪ್ ಸ್ಟೆಪ್ ಮಾಡಿ ಬಾಳ ಮಾಡ್ಬೇಕ್ ನಾವ್ ಅಂದ್ರೆ ಒಂದ್ ಇತ್ತಂದ್ರ ಅದಕ್ ಏನೇನೋ ಎರಡು ಮೂರ್ ಮಾಡ್ಬೇಕ
ಏ ಡೈರೆಕ್ಟ್ ಒನ್ ಕೊಟ್ಟಿರ್ತಾರ ಏನೇನುವಾ
ಏ ಬಾರಿ ಕಷ್ಟ ಪಟ್ಟಿದ್ವಿ ಬಿಡ ಆ ಸಬ್ಜೆಕ್ಟ್ ಗೆ ನಾವ್ ಅರೇ ಹೇಳ್ತೀನಿ
ಅದಕ್ಕೆ ಈಜಿ ಆಗ್ಯದ ಅಂದ್ರನು ನಾವು ಪಟ್ಟೆವು ಖರೆ ಅಂದ್ರನು
ಅಂದ್ರ ಒಂದು ಐದ ದಿನದಾಗ ಸಬ್ಜೆಕ್ಟ್ ಪೂರ್ತಿ ಮುಗಸಿದ್ದೇವಿ
ಹ್ಮ್
ಅಷ್ಟ ಕಷ್ಟಪಟ್ಟು ಹೆಂಗೋ ಒಂದ್ ಚೊಲೋ ಆತ್ ಹಾ?
ರುಕ್ಮಿ ಚೋಡ ತಗೊಂಡ್ ಬಂದ ತಿನಕ್
ಏನಂದಿ
ಚೋಡಾ ಚುರ್ಮುರಿ
ಹ್ಮ್ ಚೋಡ ಚುರುಮುರಿ ಹೊಂಟಿಯಾ
ಹ್ಮ್
ಈಗ
ಇಲ್ಲ
ಹಾ
ಇಲ್ಲ
ಒಂಟಿಲ್ಲ
ಹ್ಮ ಹ್ಮ್
ಅದ್ ಮಾಡದಾರ ಗೊತ್ತನ್ಲಿ ನಿಂಗ ಹೆಂಗ್ ಮಾಡ್ತಾರಂತ
ಇಲ್ಲ ಅದೇ ಹೇಳು
ಅದಾ ನಾನು ಮಾಡಿಲ್ಲ ಬಟ್ ಮಾಡೋದ ವೇ ಗೊತ್ತು ನನಗೆ
ಇದೊಂದು ಹೇಳವ್ವ ನಿ
ಹಾ
ಇದೊಂದ ಹೇಳನಿ ಮಾಡಿಲ್ಲ ಮಾಡದ ಗೊತ್ತಿಲ್ಲ
ಅಯ್ಯ ಮತ್ ಮಾಡಿದ್ರೆ ಈಗ ನೋಡ ನಾನ್ ಮಾಡಿದ್ನಿ ಅಂದ್ರ ಮಾಡಿನಿ ಇದನ್ನ ಹಿಂಗೆ ಕರೆಟ್ಟಾಗಿ ಹೇಳ್ತೀನಿ ಮಾಡ ಗೊತ್ತಿಲ್ಲಪ್ಪಂದ್ರೆ ಅಷ್ಟೇ ಮಾಡ ಹೆಂಗಿರ್ತದ ಗೊತ್ತು ಬಟ್ ಮಾಡಿರೀಲ್ಲ ನಾನು ಅಷ್ಟ ನಾ ಅದನ್ನಾದ ಹೇಳ್ತೇನ ಅಲ್ಲಿ ಪ ನೀ ಅದನ್ನಾದ್ರ ಹೇಳ್ತಿಯೆನಾ
ನೀ ಹೇಳು
ಹ್ಮ್ ಹೇಳ ಆ ಏನು ಫಸ್ಟ್ಗೆ ಚೂಡ ತಗೊಂಡ್ ಬಂದು ಆ ನೀಟಾಗ
ಚೋಡ ತಗೊಂಡ್ ಬಂದೆ ಚೋಡ ಮಾಡ್ತಾರಲ್ಲ
ಹಾ
ಚೋಡ ತಗೊ ಬಂದ್ ಚೋಡ ಮಾಡ್ತಾರ
ಏ ಹೇಳದ್ ಕೆಳ ನಾಯಿ
ಅನ್ನು
ನಾವ್ ಚೋಡ ಅಂತ ಚುರ್ ಮುರಿ ಚುರಮುರಿ ಅಂತೇವ್
ಹ್ಮ್
ಚೂಡ ಅಲ್ಲದು ಚುರುಮುರಿ ಚೋಡ ಚುರುಮುರಿ ಎಲ್ಲಾ ಮಾಡಿಂದ ಚೋಡ
ಹ್ಮ್
ಹ್ಮ್ ತಗೊಂಡ್ ಬಂದು ಎಲ್ಲ ಕೇರ್ತೇವಿ ಅ ಕೇರಿ ಸ್ವಚ್ಛಗ ಹಸನ್ ಮಾಡ್ಬೇಕಕ್ ಅದನ್ನ ಏನು ಉಳಿಲಾರದು ಹಾ ಅದ್ ಮಾಡಿದ ಹಾಗ ಆ ಅಂದ್ರೆ ಏನೇನ್ ಬೇಕು
ಕಷ್ಟ ಹೇಗ್ ಬರ್ದೇ
ಹಾ ಹಾ ಎಲ್ಲ ತಗೊಂಡ್ ಅ ಶೇಂಗಾಬೇಕು ಪುಟಾಣಿ ಬೇಕು ಮತ್ತ ಕೊತ್ತಂಬರಿ ಕರಿಬ ಕರಿಬಿ ಹ ಕರಿಬಿ ಬು ಕೊತ್ತಂಬ್ರನ್ ಬಾಡ ಅನ್ಕೋತೀನಿ ಕೇಳಾತೈತಿಲ್ಲ
ಹಾ
ಹಾ ಆ ಕರಿಬೇವ ಅದೆಲ್ಲಾ ತಗೊ್ ಬರ್ಬೇಕು ತಗೊಂಬಂದು ಕುೂರ್ನ ಫಸ್ಟ್ಗೆಏ ಕರಿಬೇವು ಅದನ ತಕ್ಕೊಂಡು ನಾವವು ಇದು ಕೊಡ್ತೆೇವ ಗೊತ್ತು ಕರಿಬೇವು ಎಲ್ಲ ತಗೊಂಡು ಬರಬೇಕು ನಾವು ಇದು ಕೊಡ್ತೀನಿ ಅದು ಒಗ್ಗರ್ನಿ ಆ ಒಗ್ಗರ್ನಿ ಕೊಡೋದು ಹೇಳ್ತೇನಿ ಎಣ್ಣೆ ಹಾಕ್ಬೇಕು ದೊಡ್ಡ್ ಬೊಗನಿ ಇಟ್ಟ ಅಂದ್ರ ಜಾಸ್ತಿನೇ ಮಾಡ್ತೇವಂತ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
ಈ ಹಲ್ ಎದಕ್ಕೆ ಕಿಸಾಕ್ತಿನಿ ಅಯ ಹೇಳಾತನ್ ಕರೆಕ್ಟಗ ಕೇಳ್ಸ್ಕೊಲ್ಲಿ ಮತ್ತೆ
ಹ್ಮ್
ಇ ಯಾರ್ ಹೆಂಗ
ಹೌದೌದು
ಹ್ಮ್ ಇವ
ವೈ ಬ್ಲೌಸ್ ಮತ್ತೆ ಾಕ್ಿ ತಿಂಗಳ ನಂಗೆ
ಹ್ಮ್ ತಗೊಂಬಂದ ಎಲ್ಲಾ ಏ ಒಗ್ಗರ್ರಣಿ ಹಾಕ್ಬೇಕಲ್ಲ ಒಗ್ಗರ್ರಣಿ ಅಂದ್ರೇನ್ ಫಸ್ಟ್ಗೆ ಎಣ್ಣೆ ಹಾಕ್ತೇವಿ ಎಣ್ಣೆ ಹಾಕಿಂದ ಆಹ ಏನ ಅದ್ರಾಗ ಏನೇನ್ ನಾವು ಬಾಳ್ ಹಾಕೋರದೇವ ಅಂದ್ರ ಬಾಳ ಹಾಕದು ನಮ್ ಕಡೆ ಎಷ್ಟು ಇರ್ತ ಆ ಲೆಕ್ಕದ ಮೇ ಹೇಳ ನೋಣ ಆ ಶೇಂಗಾ ಹಾಕ್ಬೇಕು ಮತ್ತ ಪುಟಾಣಿ ಹಾಕ್ಬೇಕು ಆ ಖಾರ ಹಾಕು ಯಾಕಂದ್ರೆ ಕಲರ್ ಇಗ್ಬೇಕಂದ್ರೆ ತೆರೆಖಾರ ಯೂಸ್ ಮಾಡಬೇಕ ನಾರ್ಮಲ್ ನಮ್ದ ಮಸಾಲೆ ರ ಆಗ್ತಿವಿ ನಾವು ಹ್ಮ ಉಪ್ಪ ಹಾ ಬೆಕ್ಕು ಕರಿಬೇವ ಹಾಕ್ಬೇಕು ಮತ್ತ ಅದು ಸಾಸ ನೀ ಅವೆಲ್ಲ ಸ್ಣ ಸ್ಣ ಲ್ಲಿ ಒಂಗಕರಸ ಕರೆಕ್ಟ್ ಆಗ ಗೊತ್ತಿಲ್ಲ ಚಾಸಣಿ ಜೀರಿಗೆ ಎಲ್ಲಾ ಹಾಕ್ಬೇಕು ಹಾಕಿದಾಗಿಂದ ಅ ಕಲರ್ಗ್ ನಿಂಗ ಬೇಕಂದ್ರೆ ಕಲರ್ ಪೌಡ್ರ ಹಾಕು ನಮ್ಗ ನ್ ಬೇಡ ನಾವು ಯಾಕಂದ್ರ ಹಾ
ಯ ಕೆವ ಕಾರಾರ ಕೀರ್ತಿಯಲ್ಲ
ಹಾ ನಾವ್ ಹಾಕ್ತೇವಾ ನಾವ್ ಅಂದ್ರೆ ನಮ್ಮ ಮನೆ ಹಾಕಿಲ್ಲ ನಾವ್ ಅಲ್ಲಿ ಇದ್ರಾಗ
ಹ್ಮ್ ಹ್ಮ್
ಹಾ ಹಾಕಿಂದ ಎಲ್ಲಾ ಎಲ್ಲಾ ಕರೆಕ್ಟ್ ಆಗಿದೆ ಆಗಿರ್ಬೇಕದು ಆಹ ಅದ್ ಅಂದ್ರೆ ಒಬ್ಬೊಬ್ರು ಅ ಬಳ್ಳುಳ್ಳಿ ಹಾಕ್ಬೇಕು ಮದ್ ಬಿಡಲ್ನ ಮರ್ತೆ ನೋ ಬಳ್ಳುಳ್ಳಿ ಹಾಕ್ಬೇಕು ಆ ಅದೆಲ್ಲಾ ಆಗಿಂದ ಇದ ಚೂಡ ಎಲ್ಲಾ ನೀ ಏ ಮಾಡಿರ್ತೇವಲ್ಲಾ ಆ ಚೋಡ ಅಂತಂದು ಆ ಈ ಮಿಕ್ಸ್ ಮಾಡಿರ್ತೀವಲ್ಲ ಎಲ್ಲಾ ಒಗ್ಗರ್ನಿ ಅದ್ರಾಗ ಹಾಕ್ಬೇಕ
ಮುಗಿತ
ಚಂದಗೆ ಕಲಸ್ಬೇಕು ಎಲ್ಲಾ ಕೂಡ್ಕೊಂತೈತೆ ಅಂದ್ರ ಚೋಡಾರೇ
ತಿನ್ನವ ಕುಂತ
ಮಾ ನೀ ಅದ್ ತಂದ್ ಕೊಟ್ಟಿಯದ್ರ ತೊಗೊ ಬಂದ್ ತಿಂತಿದ್ನಿ ಮಾಡಿ ನೀ ಎಲ್ಲ ತಂದ್ಕೊಡು ನಾನ್ ಮಾಡತೀನ್ ನೀ ಹಾ
ಹ್ಮ
ಹ ಹ್ಯಾ
ಏನ್ ಹ್ಯಾ ಎಕ್ಸಾಮ್ಸ್ ಚುಲೋ ಅಲ್ಲಿಲ್ವಾ ನಮ್ದ ಆ
ಏನ ಕೇಳ್ಬೇಕಂದಿದ್ದೆ ಅಲ್ಲ ಹಬ್ಬದ ಬಗ್ಗೆ ದೀಪಾವಳಿ ಇದೇನ ಕೇಳ್ಬೇಕಂದಿದ್ದೇ ನೀವು ಗಾಡಿ ಪೂಜೆ ಮಾಡ್ತೀರಲ್ಲ ಅದರ್ ಬಗ್ಗೆ ಟಿ
ಏ ನಾವ ಮಸ್ತ್ ಮಾಡ್ತೇವಿ
ನಮ್ ಕಡೆನು ಮಸ್ತ್ ಮಾಡ್ತ ತಾರು
ಇಲ್ಲವಾ ನಮ್ದು ಗಾಡಿ ಅದಲ್ಲ
ಹ್ಮ್ ನಮ್ದ್ದ ಕಾಕದು ಗಾಡಿ ಐತಿ
ಅದ್ಕ್ಕೆ ಅದನ್ನ ಚಂದಾಗ ಕಳೋದು ಚಂದಾಗ ಅವತ್ತೆಲ್ಲ ಸರ್ವಿಸ್ ಮಾಡಸ್ಕೊಂಡ್ ಬಂದಿರ್ತಾರ ಎಲ್ಲ ಮಸ್ ಅವತ್ತೆಲ್ಲ ಅದಕ್ಕೆಲ್ಲ ಆ ಚೆಂಡ ಹೂವ ಎಷ್ಟ್ ತಂದಿರ್ತಾರಗೊತ್ತೇನ
ಎಷ್ಟು
ಜಾಸ್ತಿ ತಂದಿರ್ತಾರ ಒಂದ್ ಎರಡ್ ಕೆಜಿ
ಹ್ಮ್
ಅದನ್ ತಗೊಂಡು ಚೆಂಡೂ ಅದೆಲ್ಲಾ ಹಾಕಿ ರೆಡಿ ಮಾಡ್ ಮತ್ತು
ಆ ಹಾರಾ ನೀವೇ ಮಾಡ್ತೀರೇನ್
ಹ್ಮ್ ಅಲ್ಲಿ ತುಗೊಂಡ್ಬಂದ್ರ ಚುಲೋ ಅನ್ಸಲ್ಲಂತ್ ನಾವೇ ಮಾಡ್ತೀವಿ ಅದ್ರೊಳಗ ಒಂದಿಷ್ಟ್ ಅಲ್ಲಿ ನಮ್ದು ಇರ್ತಾವ ನೋಡು ಅವು ಈ ನೀವು ಮಾವನ್ಕಲಿ ಅಥವಾ ಅದು ಇದು ಯಾಕಸ್ ಮಸ್ತ್ ಮಾಡ್ತೇವಿ ಹವ ಹೇ ಹೇ ನಾವ್ ಇಡ್ಕೊಂಡು ಆದ್ರ ಈ ಸಲ ದೀಪಾವಳ ಹಂಗಾಯ್ತು ಅಂದ್ರೆ ನಮ್ಮ್ ಅಕ್ಕ ನಮ್ಮ ಅಮ್ಮ ಎಲ್ಲಾರೂ ಬಂದಿದ್ರು ನಮ್ಮ್ ಎರಡನೇ ಅಕ್ಕ ನಮ್ಮ್ ಒನ್ನೇ ಅಕ್ಕ ಎಲ್ರು ಮಳೆ ಬರಲ ಕತ್ ಬಟ್ಟೆ
ಹ್ಮ್
ಏನ ಆಗ್ಲೇ ಇಲ್ ಚಂದಾಗ ನಮ್ ಶೇಖದು ಒಂದ್ ಸ್ವಲ್ಪ ರೇಷನ್ ಕಾರ್ಡ್ ದು ಕೆಲಸ ಇತ್ತು
ಹೌದು ಈ ಇಲ್ಲಿ ಸರಿನೆೇ ಅನ್ನಿಸುತ್ತೆ ಯಾಕನಾ ಅ ಕರೆಕ್ಟ್ ದೀಪವಳಿ ಅವ್ರಿಗೆ ಯಾವಾಗ ಸಂಜೆ ಆಚರಿಸ್ತಿರ್ ನೋಡು ಹಾಗೆ ಮಳಿ ಬಂದ್ಬಿಟ್ಟೈತಿ ಹಾ ನಮ್ಮಲ್ಲಿ
ಫಸ್ಟ್ ಟೈಮ್ ಎರಡು ಮಾಮ್ಮ ಎರಡು ಅಕ್ಕ ಬಂದಿದ್ರು
ನಾ ರೆಡಿಯಗಾಕತ್ತಿದ್ದೆ ಇನ್ನ
ನಿಂದ ಮುಗಿಯಲ್ಲ ಬಿಡ ನಾನು ನೋಡ್ಲ ಬ ಬಟ್ಟೆನೆ ಉಟ್ಕೊಳಿಲ್ಲ
ಸುಂಬ್ ಬ್ಯಾಡ ಬಿಡ ಅಂತ ಅಂದ ಬಿಟ್ಬ ಬಿಡ್ನಕ
ಹ್ಮ್ ಅವಾಗ ಮದ್ಲ ಈ ಕಡೆ ಬರೋ ಸಂಬಂಧ ಹೊಸ ಹೊಸ ತಗೊಂಡಿತ್ತಾ ಆದ್ರೆ ಉಟ್ಕ ಮರ್ದಿನ ಮುಂಜಾನೆ ಉಟ್ಕೊಂಡ್ ಫೋಟೋ ಶೂಟ್ ಮಾಡಿದ್ವಿ ಅವತ್ ಉಟ್ಕೊಂಡನಿ ಅಲ್ಲಿದ್ದ ಅಲ್ಲಿ ತಕೊಂಡ್ ಬಿಟ್ಟೀನಿ
ಹ್ಮ್ ಹ್ಮ
ಹ್ಮ್ ಯುಗಾದಿನು ಯುಗಾದಿನು ಚಲೋ ಅಲ್ಲಿಲ್ವಾ ಅದನ್ನು ಇದು ಬೇವದು ಕುಡಿತಾರಲ್ಲ ಆ ಟೈಮಿಂಗ್ ಒಂದು ಅತಿ ಚಲೋಗಿದ್ಲಿ ಯಾಕಂದ್ರ ಅದ್ ಕಾರ್ತಿ ಪೂಜೆ ಮಾಡ್ತಾರ ನೋಡ್
ಹ್ಮ್
ನಮ್ಮರೂ ಸೈಡ್ ಮಾಡಲ್ಲ ನಮ್ಮ್ ಆಂಟಿ ಊರಿಗೆ ಹೋಗಿದ್ದೆ ನಮ್ಮ್ ಆಂಟಿ ಊರಿಗೆ ಹೋಗಿದ್ದೆನಾ ತ ಅಲ್ಲಿ ನಮ್ಮ ಅಣ್ಣಾರು ನಮ್ಮ ಅಣ್ಣಾರ್ ಬಾ ಆರತಿ ಪೂಜೆ ಮಾಡ್ಬ ಅಂತ ಕರ್ದ್ರರು ಹೋಗಿದ್ನ ಜವಾಬತ್ತು ಮಾಡ್ತಾರಲ್ಲ ರೊಕ್ಕ ಕೊಟ್ರು. ಈಲ್ಲ ಕಂಪಲ್ಸರಿ ಅಲ್ಲ ಅದಕ್ಕೆ. ಖುಷಿ ಆಯ್ತ ನಂಗ ಬಟ್ ಬೇವ್ ಕುಡ್ಲಕ್ ಎಲ್ಲರು ಕರ್ಕೊಂಡ್ ಹೋದ್ರುವ ನನಗ್ ಬೇವೇ ಹೋಗಲ್ಲ.
ದೀಪಾವಳಿಯಾಗ ಆರ್ತಿ ಬೆಳಗದಿರ್ತದ ರೊಕ್ಕ ಕೊಡ್ತಾರ ನಮ್ ಕಡೆ ಮಾಡ್ತ. ತರ್ವಾ.
ದೀಪಾವಳಿಯಗನುೂ ಇರಲ್ಲ ಯುಗಾದಿಯಗನುೂ ಇರಲ್ಲ ಮನ್ಯಾಗ ಬರೀ ರಕ್ಷಾ ಬಂಧನ ನಮ್ಮೂರಾಗ ನಮ ಬರೀ ರಕ್ಷಾ ಬಂಧನ ಕಷ್ಟೇ ಹಂಗ.
ಹ್ಮ್ ದೀಪಳೆಗ್ ರೊಕ್ಕ ಕೊಡ್ತಾರಾ ರಕ್ಷೆ ಆ ಆಯುತು.
ಹಂಗೆಲ್ಲಾ ಇರ್ಬಾರ್ದ ನಮ್ಗೆಷ್ಟು. ಅಲ ನನಗಾರ ಬಾಳ ಖುಷಿ ಆಯ್ತು ಬಟ್. ರಾಖಿ ಕಟ್ಟೋದನು ನಮ್ನೆ ಎಲ್ಲಿ ಕಳ್ಸಲ್ ಬಾಲ್ಯ ನಂಗ ಸುಮ್ನೆ ರೊಕ್ಕಕ್ ಬಂದೀನಿ ಅನ್ಕೋತಾರ ನೀವು ಒಂದು ಇಸುಕೋ ಬೇಡ.
ಹ್ಮ್.
ಎಷ್ಟಾದರೂ ಇಸ್ಕೊಬಾರ್ದು ಇರ್ಲಿಕ್ ಅಂದ್ರೆ.
ರಾಖಿ ಕಟ್ಟಾಕೆ ನಾವಾಗ ಹೋಗಿರ್ತೇವ ಅವ್ರು ಕರ್ದಾಗ ಹೋಗ.
ಅಂದ್ರನು ಬ್ಯಾಡತ್ರ.
ಅಂದ್ರೆ ಅವ್ರ ಈಗ ನನ್. ಮನ್ಯಗೆ ಹೆಣ್ಮಕ್ಳ ಇದಾರಪ್ಪಾ ಏನ್ ಮಾಡ್ತಕ್ ಮತ್ತಾ. ನಮ್ನೆ ಕರಿಬೇಕ್ಲಾ ಇನ್ನೊಬ್ಬ. ಅವ್ರಿಗೆ ನಮ್ ಕಡೆ ಕಸ್ಕೋಬೇಕಂತ ಇರ್ತಪ್ಪಾ.
ಹ್ಮ್ ಇಲ್ಲ ಕರ್ ಕರ್ದಿಲ್ಲ ಅವರು.
ಕರ್ದಿಲ್ಲ ಅಂದ್ರೇ ಮತ್ತ್ ಹಂಗೆ ಅನ್ಕೊತಾತ ಅನ್ಸ್ತಾಯಿತಿ.
ಹ್ಮ್ ಆದ್ರೆ ಹೆಣ್ಮಕ್ಳ ಎಲ್ಲ್ರ ಮನಯ ಪ್ರತಿ ಸಲಾನೂ ಕರ ಪ್ರತಿ ಸಲ ಕರೀತಿದ್ರು ಹೆಣ್ಮಕ್ಳ ಅಷ್ಟೇ ಇದು ಹೆಣ್ಮಕ್ಳ. ಇಲ್ಲ ಅದಕ್ಕೆ ನಾವುಹೊದ್ರೆತ ಅನ್ಕೊಂಡಿದ್ದಿ ಎಷ್ಟೋ ಕಣ ತಗೊಂಡೋಗಿ ಮತ್ತ ಆಮೇಲೆ ಅಲ್ಲಿ ಕಟ್ಟದ್ನಲ್. ಒಬ್ರಗ್ ಬರೋಡಲ್ಲಾನೂ ಕೆಟ್ಟಿ ಬಂದೈತಿ ಅಮೇಲೆ ಅಲ್ಲಿ ಕಟ್ಟಿತ್ತು.
ನಂದು ಒಂದೇನ ಉಳ್ದ್ದಿತು. ಅನ್ಸುಸುತ್ತೆ..
ಹ್ಮ್.
ಯ ಈ ಬ್ಯಾಗ್ನಾಗ ಇತಪ್ಪ ಅದು.
ಸಾರೀ ಚೋಡತಿಂದ ಮಾಡ್ತೀನಿ ಇಡ್ಲಿ.
ಹ್ಮ್ ಸರಿ ಸರಿ ಬಾಯ್. ಹಾಯ್.
ಏನು